ಹಲೋ ಹಲೋ ಮತ್ತ ನಡದೆ ಖ ಖಂಡೇಶ್ವರ್ ಏನ್ಡದತ್
ಏನಲ್ಲ ಪಣಾ ಆರಾಮ ತಾನ
ನಿಮ್ ಏನಂತಾರೆ ಮತ್ತ ಲಂಗ ಲಿಂಗುವರು ಏನಂತಾರೆ
ನಂಗಗ ಅವರ್ ಅಲ್ಲಾ ಆರಾಮರಣ್ಣ ನೀ್ ಎಲ್ಲಾ ಆರಾಮ ಇದ್ದಿರಲಣ್ಣ
ಏ ಎಲ್ಲ ಆರಾಮ್ ಉನ್ ದೋಸ್ತ ಮತ್ತ ಹೊಂದಾಗ ಏನ್ ಬಳಸಿ್ರರಿ ಹ್ಮ
ಗನಾಳ ಹಾ ಆರಾಮಿದ್ದೇ ಊಟಕ್ಕೆ ನ
ಊಟ ಹಾಗಗೇತ್ ನೋಡೋಣ ನಿ್ದು
ಹಾಗಾಗದಾ
ಹ್ಮ್ ಹ್ಮ್
ಹಾ ಗ ತಗ ಅಣ್ ಮನ್ನ ಪರಿಸರ ದಿನತಲ್ಲ ಗಿಡ ಹಚ್ಚಿವಿ ಸ್ವಲ್ಪ
ಹ್ಮ್ ಹ್ಮ್ ಹ್ಮ್ ಹ್ಮ್.
ಎಲ್ಲ ಮಾಡಡ್ಬೇಕಲ್ಲ ಅಲ್ಲೋ ಅಣ್ಣ.
ಏ ನಾ ಭಿ ಗರೀಬಿದ್ದೀನಿ ಹೆಂಗ್ ಮಾಡಬೇಕಂತ ತಿಳಿಯಲಾಗೇದ ಮುಂದ.
ಹ್ಮ್.
ನಿಂಬಲ್ಲಿ ಏನಾಗಣ ಹೊಲ್ದಾಗ.
ನೋಡು ಚಂಬರ್ ಎಕರೆ ಕಬ್ಬಚವಿ.
ಹಾ.
ದೀಡಿಸೋ ಎಕ್ರೆ ಮೆಣಸಿನಕಾಯಿ ಹೆಚ್ಚಿವೆ ಧೂಮ್ಸೆ ಎಕರೆ ತೊಗರಿ ಹಚ್ಚಿವಿ.
ಹೆ ಸಣ್ಣ ಪುಟ್ಟ ಅಚ್ಚಿದೇವ್.
ಸಣ್ಣ ಪುಟ್ಟ ಅಣ್ಣ.
ಹ್ಮ್.
ಸಮ್ಮಂದ ಕನಸಿರ್ತಾವಣ್ಣ ಆಶೆರ್ತಾವ ಬಡೂರ್ಮಂದಿ ರೈತರೂ.
ಏನ್ ಮಾಡಮಿ ಮುಂದ್ ಬೆಳಿಬೇಕಲ್ಲ ಮನಷ್ಯ ಬ್ಬ ಬೆಳಿಬೇಕ್. ಯಾಕಂದ್ರೆ ಮನುಷ್ಯ ಬೆಳ್ಯಾಬುಡ್ಸಲ್ಲ ತಾಳ ತಳ ಬಿಳ್ಸ್ತಾರ.
ಹ ಬಸತ್ಯ ಒಂದು ಊರಾನ್ಮಂದಿಯಲ್ಲ ಹೊರಾ ನಿಂಬಲ್ಲ್ದಂಗೌರ್ರೀ.
ವ್ ಊರ್ಯಾನ್ಮಂದಿ ನಮ್ಮನ್ಯಾಗೇ ಇರ್ತಾರಲ್ಲ.
ಕೆಲಸ ಮಾಡಕ್ಕ.
ಹ್ಮ್ ನಮ್ಮಲ್ಲೆ ಸೆಡ್ ಹೊಲ್ದಾಗ ಮನಿ ಕಟ್ಸಿ ಅದೌರ್ಗೀಗ ಹೊಸ ಮಂದಿಗೆ ಯಾಡೆಡ್ ರೂಮ್ ಕೊಟ್ಟಿನಿ.
ಹ್ಮ್. ಊಟ ಊಟ ಗೀಟಾವ್ರಿಗೆಲ್ಲ.
ಅಷ್ಟೆ ದಿನಾ ಇದು ಎನ್ ಎಸ್ ಎಸ್ ಕ್ಯಾಂಪ್ನಾಗ್ಮಾಡಸ್ತಾಗ್ಮಾಡಸ್ತೀವ್.
ಹಾ ಇಲ್ರಿ ಇವ-ನಾಳೆ ಸ್ವಲ್ಪ ಬೆಂಡೆ ಬೆಂಬಳಿಗೆ ಹೋಗದಿತ್ತು ಒಂದು ಪಾಂಚ್ ಹಜಾರ್ ಇದ್ರೆ ಹಾಕು.
ಹಾ.
ಬ್ರದರ್ ಬಂದ್ಯದ ಅಲ್ಲ ವಾ. ದೇನಂದ್ರ ನಂದೆ ನೋಡ್ರಿ.
ಏನಾದ್.
ಜಗ್ಗದಾರೀ ಅಣ್ಣ.
ಮತ್ತ ಆರಾಮಲ್ಲಿ ಎಲ್ಲ ಎಲ್ಲಾ ಆರಾಮಲ್ಲಿ.
ಹಾ ಆರಾಮದ್ದೇವ್ ಕಣ
ಏನ್ ಕಿರ್ಕಿರಿ ಇದ್ರ ಹೇಳ್ರಿ ನಾ ಏನ್ ಕಿರ್ಕಿರಿ ಆದರೆ ಹೇಳ್ರಿ ಇದ್ದೇವ್.
ಹು ಅಂಗಾರ ಬಿಜಿ ಇರ್ತರಿ ಫೋನದ ಎತ್ತರ ನಮ್ಮದು.
ಏ ನಿಮ್ಮ್ಫೋನ್ ಎತ್ತುದ್ಲಾಂದ್ರ ನಾ ಎಲ್ಲಿಗ್ ಹೋಗ್ಲಿ ಇರಿ.
ಹಾ ತತ್ತರಾ ಕಬ್ಬಾ ದ ಅಡಿ ಶರ್ಕ
ಆಕಡೆ ಹೋಗಬ್ರ ಸ್ವಲ್ಪ ಬಾರ್ ಬೇರೆ ಕಡೆ ಹೋಗ್ರಿ ನಿಮ ರೂಮ್ದಾಗ ಚಲೋಇದರಿ ಹುಡುಗ್ರು ಅದಕಂದ
ಹ
ಹಾ ಮತ್ತ ನೋಡ್ರಿ ಸ್ವಲ್ಪ ಮತ್ತ ಮಾಡಿದ್ರಲ್ಲ ವ್ಯರ್ಥ ಆಗ್ತಾಯ್ತ್ರಿ ಅದಕ್ಕ
ಏನ್ ಆಗಲ್ರರಿ ಎಲ್ಲ ನ ಮಂಚನರಲ್ರಿ
ಹ ಮತ್ರಿ ಮತ್ತಣ ಏನ್ ನೋಡ್ರಿ ಎಲ್ಲ ಆಶೀರ್ವಾದ
ನ ಕಾಜು ಬ ಹ ಇದು ಸೇಪ ಗೋಡಂಬಿ ಎಲ್ಲ ಬೆಳಿಬೇಕಲತ್ತೀರಿ ನಮ್ ಹೊಲ್ದಾಗ
ಬಳಸಳ್ತರಿ ಏ ಆರಾಮ್ ನಡತದ್ರೀ ಗಿಡಗಳ್ ಏನ್ರ ಬೇಕಾದ್ರ
ಹ್ಮ್
ಏನು
ಇಡಕ್ ಹೇಳ್ರಿ ಅಂತ ಈ ವಾತಾವರಣಕ್ಕೆ
ಬಿಡವಳಕ್ಷೋಡ್ರ
ಹದ ರೀ ಅವೇ ಗಿಡನೇ ರೀ ಅವೇ ಗಿಡ
ಹಾ ಹಾ
ಆ ರೀ
ಮತ್ತರಿ
ಅದೇ ಕೇಳ್ತನ್ರೀ ದೊಡ್ಡ ರೈತರಲ್ಲ ನಿಗೆಲ್ಲ ಗೊತ್ತಿರ್ತವು ಹ್ಮ್
ಏನ್ ನೋಡ್ರಿ ಚಂದ್ ನೀರ್ ಹಾಕ್ರಿ
ಹ್ಮ್
ಚಂದ ಗೊಬ್ಬರ ಹೊಡಿರಿ
ಎಂದು ಗೊಬ್ಬರದು ಎಣ್ಣದು ಇಲ್ಲಿ ಕೂಡದು ಏನ್ ಟೆನ್ಷನ್ ಏನ್ರಿ ಮೊಟ್ಟಾ ಆದ್ರ ಅದು ರೀ ಈ ವಾತಾವರಣ ಈ ವಾತಾವರಣ ಕ್ಕ ಆಗ್ಬೇಕಾಲರಿವೆಲ್ಲ
ಎ ಆತ ನಾ ಇದ್ದೀನಲ್ಲಾ ಇರದಕ್ಕ ಅನ್ಸ್ತಿ ಈಗ ಒಂದ ಒಂದ್ ಕೆಲಸ ಮಾಡುವ ಒಂದು ಡೋಡಿ
ಹಾ ನೀವ್ ಒಬ್ಬರು ಇದ್ರ ಅಂದ್ರರು ನಾವ್ ಅದಕ್ಕ ಅಂತಲ್ ಬಿಡ್ರಿ ಹಾ
ಪನ್ನಾರ್ಸು ಇವು ಶೇಬನ್ ಗಿಡ ಹಚ್ಚಿ ಒಂದು ಹಸ್
ಹ ಹೋಗಲ್ಲ ಮತ್ರ
ಖರ್ಚ ದ ವರ್ಸ ನಾ ಕುಗ್ನಿ ಹತರಿ ಹಚ್ಚ್ರರಿ ಹಚ್ಚಿ ಮಾಡಿ ಬಳೆ ಸರೇಲ್ಲ ಯಾರ ಏನ್ರ ಅಂದ್ರ ಹೆಸರು
ಅ ತಿನ್ರಿ ನ ಯಾರು ಅನ್ನಲ್ಲ ಬಿಡ್ರಿ ಇದು ಮಾಡತ್ತಿನಪ್ಪಾ ಅಂದ್ರ ಇದು ಮಾಡತನಪ್ಪಾ ಅಂದ್ರೆ ಗೊತ್ತೈತಂದ್ರೆ ಅವ್ರು ನಿನ್ ಹೆಸರು ತಿಳ್ಕೊಂಡ್ ಬಿಡ್ತಾರೆ ಇವ್ರ ಯಾವ್ದ ಸಪೋರ್ಟ್ ಇ ಅಂತ
ಹ್ಮ್ ಹ್ಮ್ ಹ್ಮ್
ಇ ಇದ ಬರ ಬೆಳಿಬೇಕಲ್ಲ ತಿನ್ರ
ಬೆಳಬೇಕಲ್ಲತ್ತನ್ರಿ
ಅದು ಇಲ್ಲಿಗೆಲ್ಲ ಅಲ್ರಿ
ಯ
ಹ್ಮ ಒಬ್ರಲ್ರಿ ಏನ್ಯ್ತಂದ
ನೋಡ್ಕೋತೇನ್ರೀ ಎಲ್ಲ
ಏ ಜರ ಗಾ ಏ
ಏ ಹಂಗೆಲ್ಲಾ ಮತ್ ಹಂಗೆಲ್ಲ ಮಾ ಹಂಗೆಲ್ಲ ಮಾತಾಡ್ಬಾರ್ದ್ರಿ ಹಂಗೆಲ್ಲಾ ಮತ್ ಸ್ವಲ್ಪ ಮಾ ಮಾಹನ್ಕ ಬಳಸೋದ್ ಮಾತಾ ಮಾಹನ್ಕ ಬಳಸ್ಬೇಕ್ರೀ ಮನ್ಷ್ಯ ರೋಮಾಂಚಾಯ
ಹಾ
ಮತ್ತ ಹೆಂಗನಡೀತದ
ಏನು ಅಂದ್ರೆ ಏನ ಮಾನಕೆ ಮಾನಕೆ ಮತ್ತ ಪೇರು ಎಲ್ಲಾ ಅವರ ಮಾಡದಾಗ ಎಲ್ಲ ಬಿಗಡ ಅವರೇ ಪ್ರಾಬ್ಲಮ್ ಅಲ್ಲದಂದ್ರೆ ಈಗ
ಹ್ಮ್
ನಿ ನೀರುಂದು ಬಾಳ ಇದಾಗದ್ರೀ ಬ್ಯಾಸಿಗೆಯಿದಿಯಲ್ಲ
ನ ಬ
ಹಾ
ಕಾವೇರಿ ಓವರಿ ಎರಡು ಮೂರು ಓವರಿಗೆ ಬಾ ಹಲೋ
ಬರಲಾಗದಣ್ಣ
ಆ ಅಣ್ಣ ಹಲೋ
ಏನ್ ಮಾಡಿದ್ರಿ ಹಲೋ ಕೇೇಳಸತ್ತದ್ರೀ ಕೇಳಸತ್ತದ ಹಾ ಹಾ ಕ್ ಅದ್ರೀ ನಿಮ್ದೇ ಎಲ್ಲ ಆರಾಮ್ ಎಲ್ಲಾ ಆರಾಮದರ ನಿಂದೆ ನಡಿ
ನಮ್ದನ ಆರಾಮತವಿ ನಿಮ್ದ ಆರಾಮ ಕೊಯ್ಯಾಗ ಮಸರು ಎರಡ್ನೂರ್ ಮುೂರ ವಲ
ಹಾ ಅಲ್ಲ ಮ ಮನುಷ್ಯ ಬೆಳತ ನಮ್ಮದು ಮಂದ ಊರ್ಕೋತಾರೆ ಈಗನ್ ಈಗನ್ ಮಂದ ಚಲೋಯಿಲ್ಲ ಹಾ
ಹಲೋ ನೀನುನ್ರುಕೋಣ ನಿಮ್ದ ಯಾವಬೇಕಪ್ಪು
ಉುರ್ಕೊತಾರೆ ಬಕ್ಕಳ ಈಗಿನ ಮಂದಿ ಉರ್ಕೋತಾರೆ ಮಕ್ಕಳು ಹ್ಮ್ ಯಾಕ ಸ್ವಲ್ಪವಾಸ ಚೆನ್ನಗಿದರೇನು ಜಾಸ್ತಿ
ಉರ್ಕೋಳೋ ಇದ್ರೆ ಬೆಳಿರೀ
ಈ ಕಡೆ ಬರ್ರ ನೀವು ಈ ಕಡೆ ಈಡೆ ಕಸ್ತ ಬರೀ ಈ ಕಡೆ ಈ ಕಡೆ
ಹೊರಗ ಹೊರಾಗ ಬಂದಿವಿ
ಆ
ಹ ಹ
ಅಷ್ಟೇ ಊಟ ಏನ್ಮಾಡಕತ್ತಿರಿ ಅಷ್ಟ ಊಟಾ ಚೆನ್ನಾಗಿದ್ರಿ ಬಾ
ನ ಚಲ್ಲ
ಸೀರಾ ಉಪ್ಪಿಟ್ಟ ಮಾಡ್ಸಂ ನಾರಿಗೆ ಸೀರಾ ಉಪ್ಪಿಟ್ಟ ಏನರ ಮಾಡ್ಸ ರೆ ನಳಿ
ಅದು ಮಾಡತ್ರರಿ ನಾನು ಬರ್ತ ಮುಂಜಾಳ ಆ ಕಡೆ ಏನ ಉಪ್ಪಟ ಉಪ್ಪಟ್ಟ ಹ ತಿಿಂದ ಬಳಕ ಸ್ವಲ್ಪ ಬ ಇದು ಇರದ ಬೂಸ್ಟರ ಆರ್ಲೆಕ್ಸರಿ ಏನ್್ರ ಮಾಡ್ತ್ರಿ
ಸ್ಕ್ರೀನಿಂಗ್
ನೋಡ್ರಿ ಎಲ್ಲಾ ಮಂಜ ಹೈರಾಣ ಆಗರ್ತದಂತ
ಹಾ ಹಾ ಹಾ
ಹ ಎಲ್ಲ ಮಂಚ ಹ
ಕಖರದ ಕಖರದ ಮನ್ಷ್ಯ ಖರದೀ ಈಗೀಗ ಈಗ ಮನುಷ್ಯ ದುಡದ್ರೆ ಈಗ ಮನ್ಷ್ಯ ದುಡ್ದ್ರ ಅದ್ರೀ ಎಲ್ಲಾ ದುಡ್ದ ಅ್ರ ಏನೇನ್್ರೀ ಮನ್ಷ್ಯಾಗ ಈಗ
ಏನ್ ಇಲ್ರಿ ಮ ಅವವಾಗ ನೋಡ್ ಉರ್ಕೊರು ಬಾಳ ಮಂದಿ ಇರ್ತಾರೀ
ಹ್ಮ್ ಮತ್ತೇನು ಚೂಡ
ನಾರ
ಮತ್ತೇನಿಲ್ಲ ನೋಡ್ರಿ ಹಿಂದೆ ಎಲ್ಲಾ ಹೇಳ್ಬೇಕಲ್ಲ
ಹ
ಹ್ಮ್ ಹ ಅಲ್ಲ ಆರಾಮಲ್ಲ
ಹಾ ಆರಾಮ್ದಪ ನೀ ಹಚ್ಚಲ್ ಬಾದನೇಕ್ಕೆ ಪೋನು
ಅದೇ ನಿೆ ನಂಬಂತ್ರಿ ಅಚ್ಚಮ್ಮಿ ಹೆ್ಯಾಂಗ್ ನಡ್ದದ ಹಾಗಲ್ಲ
ಮಏನು ರಿ ನಮಗ ಈ ಪುಲ್ ದೊಡ್ ಮದ ಆಗಿರಿ ಈಗ ಕತ
ಏ ಎಲ್ಲಾ ನೀನ್ ಇನ್ ತೊಳಗೇರಿ ನಾವ ಟ್ ಮಾಡಿರ್ಬ
ಹ್ಮ
ಹ್ಮ್ಮ್ ಮತ್ತ ನಿಂಗ ದಿನ ರೇಜ್ ಅಂತಂದ ದಿನರೇಜ್ ಅಂತಂದ ದಂಗ್ರಜ್
ಇ ಇ ಜನನ್ರಿ ಅವ ಇರ್ತನ್ ಏನ್ ಅಡ ಬೇಕಾಯತ ಅಂದ್ರ ಬರ್ತ್ರ ಹ ಬರ್ತನ್ರಿ ಏನ್ರ ಬೇಕತ್ ಬರ್ತನ್
ಹೌದ್ರಿ ಹ ಯಕಡೆ ತೋರ ಅಂದ್ರೆ ನಿಮ್ಮಸ್ ಂತ
ಹಾ ಹಾ ಹ